ಹಲೋ
ಹಲೋ
ಹಾ ಹ ಪ್ಯ ಯಾರ ಹಾ
ಹ ಆರಾಮಕ್ಕ ನೀವು
ಹಾ ಆರಾಮ ಏನ್ ಮಾಡ್ತಿದೆಟೀ ಆಯ್ತಾ ಇ ಆಯ್ತ ನ
ಹಾ ಅಕ್ಕ
ಹಾ ೀ ಮಾಡ್ರ ಏನಾಗಿತ್ತಪ್ಪಿ ಊಟ
ಊಟಕ್ಕ ಫಂಕ್ಷನ್ ಹೋಗಿದ್ವಾ ಅದ
ಹಾ
ಂದು
ಹ ಮತ್ತ ಹಾ ಹಾ ಹಾ
ಜೀರಾ ರೈಸ್ ಸ್ೀಟ್ ಸ್ವೀಟು ಊಟ ಮಾಡ್ಕೊಂಬಂದು
ಹಾ ಮದ್ೆ ಊಟ ಮಾಡ್ಕೊಂಬಂದ್ರಿ ನಾನ್
ಸೀಮಂತದೊಟ
ಹಾ ಹಾ
ನಿಮ್ದೇನಾಯ್ತಕ್ಕ ಊಟ
ಹ ನಮ್ದು ಅನ್ನಸ್ತಾರ ಆಗತ್ತವೆ ರೊಟ್ಟಿ ಚಪಾತಿ ಡೈಲಿ ಮಾಡ ಂಗಲ್ಲಲ್ಲಾ ಒನ್ೇ ಬಿಟ್ಟು ಒನ್ೆ ಮಾಡ್ತೀವಾ ಮುದ್ದೆ ವಾರ ಒಂದ್ಸತಿ ಮಾಡ್ತೀವಿ
ನಿಮ್ ಮುದ್ದೆ ಜಾಸ್ತಿ ಅಲ್ವಾಕ್ಕ ನಿಮ್ದು
ಹ ಮುದ್ದೆ ಇಲ್ಲ ಮುದ್ದೆ ಸ್ವಲ್ಪ ರೇರು ಯಾವಾಗಾದ್ೂ ನಾನ್ವೆೆಜ್ ಉಟ್ಟ ಊಟ ಮಾಡ್ಬೇಕಾದ್ರೆ ಇಲ್ಲಾ ಅಂದ್ರೆ ಸೊಪ್ಪಿಿನ ಸಾರುಗಳಿಗೆ ಇಲ್ಲ ಶೇಂಗ ತಾಂಬುಿ ಅಂತ ಮಾಡಾರೆ ಇದಾಗಷ್ಟ ಮುದ್ದೆ ನೀವು ನಿಮ್ಮ ಮನೇಲಿ ಮುದ್ದೇನ ಜಾಸ್ತಿ ರೋಿಟಿ ಜಾಸ್ತಿ
ನಮ್ಮನೆ ರೊಟ್ಟಿ ಜಾಸ್ತಿ ಮುದ್ದೆ ಕಡಿಮೆ ಹ
ಹಾ ನಿಮ್ ಹಳ್ಳಿ ಸ ರಟ್ಟಿ ತಲ್ಲ
ಹಾ ರೊಟ್ಟಿ ಜಾಸ್ತಿ ಆಾಕತಿ ರೊಟ್ಟಿ ಚಪಾತಿ ಜಾಸ್ತಿ ಮುದ್ದೆ ಎಲ್ಲಾ ಕಡಿಮೆ ಇಲಿ ಅಪ್ರೂಫುಕ್ ಮಾಡ್ತಿರ್ತಾರೆ ಅಷ್ಟೇ
ರೊಟ್ಟ ನ ಹೆಲ್ದಿ ಎಲ್ಲ ಪೇ ಇದು ಆರೋಗ್ಯ
ಹ ಹಾ ರೊಟ್ಟಿನೇ ಹೆಲ್ದಿ ಅಕ್ಕ ನಮ್ಮನೆೆಲ್ಲಾ ರೊಟ್ಟಿನೇ ಜಾಸ್ತಿ ಹಾ
ಊಟ ಮಾಡಿದ್ರೆ ಹೊಟ್ಟೆ ತುಂಬಲ್ಲ
ಇಲ್ಲ ಇಲ್ಲ ರೊಟ್ಟಿ ತಿಂದೆ ನಾ ಊಟ ಮಾಡ್ತವ ಬೇಕು ರೊಟ್ಟಿ ಬೇಕು
ಹ ಸಜ್ಜಿ ರೊಟ್ಟಿ ಅಂತ ಮಾಡ್ತಾರಲ್ಲ ಆತ ಅದು ಮಾಡ
ನಾವು ಸಜ್ಜರೊಟ್ಟಿ ೆ ಮಾಡಲಕ್ಕಾ ಯಾರೋ ಎರಲ್ಲೋ ಕೆಲವೊಬ್ರು ಮಾಡ್ತಾರ ಆಾಮಲ್ಲಿ ನಾವು ಮಾತ್ರ ಜೋಳದ ರೊಟ್ಟಿನೆ ಮಾಡದು
ಅಂತರಪ್ಪ ನಾವ್ ಬರಿೀ ಸಾಧಿಸಿದ ರೊಟ್ಟಿ ಅಷ್ಟೇ ಮಾಡಿ
ಹಾ ನಾವು ಸಜ್ಜೆ ರೊಟ್ಟೆ ಎಲ್ಲ ನಮ್ಗೂ ಬರ್ತಿಿಲ್ಲ ತಿಂದಿದ್ದೀವಿ ಬಟ್ ಮಾಡಿಲ್ಲ ಅಮ್ಮಗ ರೊಟ್ಟ ಇಲ್ಲಾ ನಮ್ ರೊಟ್ಟಿನ ಮಾಡಕ್ ಬರಲ್ಲ ಮನೇಲಿ ಮಾಡ್ತಾರಲ್ಲ ಸೊ
ಹ ಅದೇ ಅದೇ
ಹ್ಮ
ಮತ್ತೆ ಹೆಂಗಿದ ಲೈಫ್
ನಗೆ ಸಂಗ ಇದ್ಯಕ್ಕ
ಹ್ಮ್ ಹೊರಗಿಂದ ಜಾಸ್ತಿ ತಿಂತೀರನ್ ಮನದೇ ಊಟ ಜಾಸ್ತಿನ
ಹೊರಗಡೆ ಹೋದಾಗ ಹೊರಗಡೆ ತಿಂತೀವಕ್ಕ ಮ ಆೇಲೆ ಹೊರಗಿದೆ ಜಾಸ್ತಿ ಒ
ಹೊರಗಡೆ ಆ ಹೊರಗಡ ಆಲ್ಟು ಹೊರಗಡೆ ಜಾಸ್ತಿ ತಿನ್ಬಾರ್ದು
ನಮ್ಗೆ ಅದೇ ರುಚಿ ಆಗ್ಬಿಡುತ್ತೆ ಲ್ಲ ಅಲ್ಲಿ ತಿಿಂದ ಅಭ್ಯಾಸ ಆಗ್ಬಿಟ್ಟಿರ್ತಲ್ಲ ಸೊ ಹಂಗಾಗಿ ಹೊರಗಡೆನ ಬಯಸ್ತೀವಿ ನಾವು ಮನೆದ ಕಡಿಮೆ
ಲ್ಲ ಮನೇಲ್ಲ ಅನ್ ಅಂದ್ರೆ ಹೆಲ್ದಿ ಫುಡ್ ಇರುತ್ತಲ್ಲಪ್ಪಿ ಏನಾದ್ರು ಅನ್ಕೊಂಡ ಇದ್ ಮಾಡ್ಕೊಂಡ್ ತಿನ್ಬೋದು. ಹೇಗ ನಾನು ಹೊ ಹೊರಗ್ ಮಾಡ್ಕಣಕ್ಕೆ ಕಷ್ಟ ಅಲ್ಲ ಇವಾಗ ಹೊರ್ಗಿಂದ ಬಂದುನ್ ಮಾಡ್ಕಳದ್ ಬಿಡು ಇನ್ನೇನ್ ಮಾಡ್ ಕಣದ್ ಬಿಡು ಅಂತಂತ ನೋಡ್ತಾರೆ.
ನೀವು ಮನೇಲಿ ಕೂಡ ಜಾಸ್ತಿ ಅಲ್ವಾ? ಪಿನ್
ನಾವ್ ಹೊರಗಿಂದ ಏನು ಜಾಸ್ ತಿ ಇದು ಮಾಡಕ್ ಹೋಗಲ್ಲಪ್ಪ ಬಟ್ ಈಗೀಗ ಆಗ್ತಿರ ಅ ಇದ್ರಲ್ಲಿ ಹೆಲ್ತ್ ಇಶ್ಯೂ ಆಗ್ರ ನೋಡಿದ್ರೆ ಏನು ತಿನ್ಬಾರ್ದನ್
ಹಾ ಹೌದಕ್ಕ.
ಬಾಳ ಹೆಲ್ತ್ ಇಶ್ಯೂ ತಿಸ್ ಆಕ್ತಾವಲ್ಲ
ಹೆಲ್ತ್ ಇಶ್ಯೂ ಇರೋದಂಗ ಮನೇಲೆ ಜಾಸ್ತಿ ತಿನ್ಬೇಕ್ ಅಂತಾರೆ ನಾವು ಹೊರಗಡೆ ಕಾಲೇಜ್ಗೆಲ್ಲ ಹೋಗಿರ್ತವಲ್ಲ ಸೊ ಅಲ್ಲೆ ತಿನ್ಕೊಂಡ್ ಬಂದ್ಬಿಟ್ಟಿರ್ತೀವಿ.
ಹಾ ಬೆಸ್ಟ್ ಅಂದ್ರೆ ಬೇಗ ಎದ್ ಮಾಡ್ಕೊಂಡ್ ಹೋಗ್ಬಿಟ್ರೆ ನಿಮ್ಗೂ ಅಂತ್ರ ಆ ಟೇಸ್ ಟು ಬೇರೆ ಇರುತ್ತೆ ಆಮೇಲೆ ನಿಮ್ ಕೈ ಇದೆ ಹೋಗ್ಲಿ ಬಿಡು ನಮ್ ಮನೆದಲ್ಲ ಅಂತ ಅನ್ನಸುತ್ತೆ. ಈಗ ಬೇರೆ ಈಗ್ ಹೋಟೆಲೆಲ್ಲ ಬಂದಾಗ ನಾರ್ಮಲ್ ಆಗ್ ತಿನ್ನೋಕೆ ಬೇಕು ಅನಿವಾರ್ಯ ಎಲ್ಲಾ ಟೈಮಲ್ಲೂ ಮಾಡ್ಕೊಂಡೆ ಹೋಗೋಕ್ಕೂ ಆಗಲ್ಲ. ಮತ್ತ ಮಾಡ್ಕೊಬಾರ್ದು ನೋಡು.
ನಾವು ಬೆಳಿಗ್ಗೆ ಬೇಗ ಏಳಲ್ವಲ್ಲ ಸೊ ಹಂಗಾಗಿ ನಾವು ಮನೇಲಿ ಜಾಸ್ತಿ ನಿದ್ದೆ ಮಾಡ ಹೋಗಲ್ಲ. ಹೊರಗಡೆ ಹೋಗಿರ್ತಿವ ಅಲ್ಲೆ ತಿನ್ಕೊಂಡ್ ಬಂದ್ಬಿಟ್ಟಿ ತಲೆ ಕೆಡಿಸಿಕೊಳ್ಳಲ್ಲ ಜಾಸ್ ಹೊರಗಡೆ ಹುಟ್ಟದ್ದೆ ಜಾಸ್ತಿ ಇತ್ತು ಇವಾಗ ಕಡಿಮೆ ಇವಾಗ ಮನೇಲಿ ಇದ್ದೀವಲ್ಲಾ ಹ
ಅದೆ ಮನೇಲೆ ಎಷ್ಟೊಂದ್ ನಾ ನಾವೇ ಮಾಡ್ ನಾವೆ ಮಾಡ್ಕೊಂಡು ತಿನ್ನೋಂತ ಹೆಲ್ದಿ ಫುಡ್ಸ್ ಎಷ್ಟೊಂದ ಇರ್ತವೆ ಬಟ್ ನಾವ್ ಬೇರೆ ಬೆರೆ ಓನಂದ್ ಸತಿ ತಿನ್ಬೇಕ್ ಕನ್ಸುತ್ತನ್ ಅವಾಗ ಹೊರಗೆ ಹೋಗ್ಬೇಕ್
ಬಟ್ ನಾವು ಹೊರಗಡೆ ಇವಾಗ ಕಡಿಮೆ ಇವಾಗ ಮನೇಲಿ ಇದೆ ಮನೇಲ್ಲ ಇರ್ತೀವಲ್ಲಾ ಸೊ ಮನೇಲಿ ಊಟಾನೇ ಮಾಡದು. ಹೊರಗಡೆದ್ದೆನ್ ಇಲ್ಲ ಇವ್
ರೊಟ್ಟಿ ಚಪಾತಿನ ಡೈಲಿ ಮಾಡ್ಕೊಣೋದೇ ಒಂದು ಬಿಟ್ ಒಂದೋತ್ತು ಮಾ ಮಾಡ್ಕೊಂಡ್ರುನು ಎಷ್ಟನ್ ನು ಹೊರಗಡೆ ಬಂದ ತಿನ್ಬದು ಬೇಡ ಎರಡೊತ್ ತಿನ್ಬೋದು ಮ ಮತ್ತೆ ಮನೇಲ್ ಮಾಡ್ಕೊಬೆ ಕಲ್ಲ ಹಾಕ್ಕ ಮನೆ ಊಟಾನೆ ಬೆಸ್ಟ್. ಬೇಕಂದ್ರ ಏನ ರು ಮನೇಲಿ ಯಾರಾದ್ರು ಇದ್ದಾರಾದ್ರು ಮಾಡ್ಕೊಡ್ತಾರಲ್ಲ.
ಹಾ ಮನೇಲಿ ಇರ್ತಾರ್ ಮಾಡ್ಕೊಡ್ತಾರ.
ಸೊಪ್ಪು ತರಕಾರಿಗಳು ಜಾಸ್ತಿ ಯೂ ಮಾಡ್ಬೇಕು ಯಾಕಂದ್ರೆ ಪ್ರೋಟೀನ್ಸ್ ಹಾ
ಪ್ರೊ
ಸೊಪ್ಪು ತರಕಾರಿ ಹ ಮೊಳಕೆ ಕಟ್ಟಿದ್ ಕಾಳುಗಳು
ಹ್ಮ್ ನಮ್ಮಲ್ಲಿ ಅವ್ರಲ್ಲ ಕಡಿಮೆ ಆಕ್ಕ ಸೊಪ್ಪಿನ್ ಕಾಯ್ ಪಲ್ಲೆ ಜಾ ಹಾ ಕಾಳಿನ ಪಲ್ಯ ಮಾಡ್ತಾರೆ.
ಹಾ
ಕಾಳಿನ ಪಲ್ಯ ನೆ ಜಾಸ್ತಿ ನಮ್ ಕಡೆ ಹಾ ನಿಮ್ ಸೊಪ್ಪು ಮಾಡ್ತಾರಕ್ಕ ಸೊಪ್ಪಿನ ಪಲ್ಯೆ ಮಾಡ್ತಾರೆ ಅದ್ರದು ಪಚಡಿ ಅಂತ ಮಾಡ್ ತಾರೆ. ಸೊಪ್ಪಿಂದ ಆತರೆಲ್ಲ ವೆರೈಟಿ ಮಾಡ್ತಿರ್ತಾರೆ ಸೊಪ್ಪಿಂದ. ಹಾ ಅಕ್ಕ ಅದೆ ತರ ಮಾಡ್ತೇವಿ.
ಹ್ಮ ಮೂಲಂಗಿ ಪಚಡಿ ತುರಿದು ಮೊಸರು ಹಾಕಿ ಒಗ್ಗರಣೆರ್ತಾರಲ್ಲಾ,
ಇವರು ಬಟ್ ನಮ್ಮಲ್ಲಿ ಒಗ್ಗರಣೆ ಕೊಡೋದಿಲ್ಲ ಅದ್ ತುರ್ದ್ ಬಿಟ್ಟು ಉಪ್ಪು ಕಾರ ಹಾಕಿ ಜಸ್ ಟ್ ಇದುನ್ ಮಾಡ್ತಾರಷ್ಟೇ ಸೊಪ್ಪೆಲ್ಲಾ ಕಟ್ ಮಾಡಿ ಮೂಲಂಗಿ ಇರತ್ತಲ್ಲ ಅದ್ನ್ ತುರಿ ತಾರೆ ಇದ್ನ ಕ್ಯಾರೆಟು ಮತ್ ತ್ತೆ ಮೂಲಂಗಿ ಸ್ವಪ್ನ ಕಟ್
ಹ ಹಾ ಹ ಇಲ್ಲ ನಾವು ತುರ್ದ್ ಬಿಟ್ಟ ಆತರ ಮಾಡ್ತೀವಿ ಹಸಿದು
ಜತ್ತಿಗೆ ಸೌತೆಕ ಇರುತ್ತಲ್ಲ ಸೌತೆಕ ತುರ್ದ ಹಾಕ್ ಅದು ಟೆಸ್ಟ್ ಬರುತ್ತೆ ಹಾ ದೊಡ್ದೇನ್ ಜಾಸ್ ಮಾಡದು.
ಹ್ಮ ಸೌತೆಕಾಯಿನೂ ಬಾಳ ಒಳ್ಳೇದು ಬಟ್ ಟ್ ಅದು ಆವ್ ಕೋಲ್ಡ್ ವೆದರ್ ಅಲ್ಲಿ ಜಾಸ್ತಿ ತಿನ್ಬಾರ್ದಾ ಆ ಅದೇ ಶೀತ ಆಗ್ಬಿಡುತ್ ಆಮೇಲೆ.
ಹಾ ವೆದರಿಗ್ ತಕ್ನಂಗ್ ಮಾ ಮಾಡಲ್ವಲ್ಲಕ್ಕ ಸ್ವಲ್ ಬೇಸಿಗೆಯಲ್ಲಿ ಜಾಸ್ತಿ ಅದನ್ನ್ ಮಾಡೋದು ಟೈಮಲ್ಲಿ ಸಿಗೋದು ಕಷ್ಟನೆ. ಸೌತೆಕಾಯಿ
ಹಾ ಕ್ಯಾರೆಟು ಬೀನ್ಸು ಸೊಪ್ಪು ಇಲ್ಲೇ ಜಾಸ್ತಿ. ಡೈಲಿ ರೊಟಿನಲ್ ನಮ್ದ್ ಇರ ಕ್ಕೆ ಬೇಕ್ ನೋಡಪ್ಪಿ
ಹೌದಕ್ಕ ಇರ್ಲೇಬೇಕ ಅವ್ ಅವ್ವಾ ಹಾ ಊಟ ಟೈಮ್ ಊ ಟದ್ ಜೊತೆಗ ಅಂತು ಅದ್ ಇರ್ಲೇಬೇಕು.
ಜೊತೆಗೆ ಮೂಲಂ ಕಂಪಲ್ಸರಿ ಯಾಕಂದ್ರೆ ಎಷ್ಟು ಅಷ್ಟು ಹೆಲ್ತು ಇರುತ್ ಏನೇ ಹೆಲ್ ಕ್ಷೇತ್ರ ಅದು ತಂತಾನೆ ಅದು ಮಾಡ್ಕೊಂಡ್ಬಿಡತ್ತೆ ಹೊಟ್ಟೆೆಗೆ
ಹೌದಕ್ಕ ಬಟ್ ನಮ್ಮಲ್ಲಿ ಮೂಳ್ಳಂಗಿ ಜಾಸ್ತಿ ಉಪಯೋಗ್ಸಲ್ಲ ಸೌತೆಕಾಯಿ ಕ್ಯಾರೆಟ್ ಉಪಯೋಗಸ್ ತ್ತರ
ಹಾ ಹ ಹೌದು
ರೊಟ್ಟಿ ಜೊತೆಗೆ ಫ್ರೈನ್ ನೆಂಚ್ಕಳಕ್ ಇಟ್ಕೊಂಡಿರ್ತಾರೆ ಕ್ಯಾರೆಟ ಮತ್ತೆ ಮೂಲಂಗಿ ಸೌತೆಕಾಯಿ ಮೂಲಂಗಿ ಕಡಿಮೆ ಹಾ ಸ್ಪೈಸ್ ಮಾಡ್ಕೊಂಡ ಇಟ್ ಕೊಂಡಿರ್ತಾರೆ ಈ ಕ್ಯಾರೆಟ್ ಸೌತೆ ಕೈ ನ ಆ ವೈಸ್ ಮಾಡ ಅಂದ್ರೆ ಮೂಲಂಗಿ ಯ ರೂಪಕ್ ಮಾಡಿಟ್ಕೊಂಡಿರ್ತಾರೆಕ ಜಾಸ್ತಿ ಸಿಗಲ್ವಲ್ಲ ಇಲ್ಲಿ
ಹಾ
ಇ ಅತಂ ಕಡಮೆ
ಪಲಾವಿಗೆ ಆಮೇಲೆ ಪಲಾವ್ ರೈಸ್ ಪಾತ್ಗಳಿಗೆ ಕ್ಯಾರೆಟ್ ಬಿನ್ಸ ಈಗ ತರಕಾರಿ ತಿನ್ನಾರಲ್ಲ ಒಬ್ಬೊಬ್ಬರು ಮನೇಲಿ ನಮ್ಮ ಮನೇಲ್ಲ ಸ ಯಾವಾಗಾದ್ ಜಾಸ್ತಿ ತಿ ಹ ತಿಂದಿದಾಗ ಏ ಮಾಡ್ಬಿಡ್ ಅವರು ಇಟ್ಟು ಒಣಗ್ಸದ್ಕಿಂತ ಆ ರೈಸ್ ಐಟಮ್ ಅಲ್ಲಿ ಹಾಕಿ ಮಾಡ್ಬಿಡದು ಒಳ್ಳೇದು
ಮಿಕ್ಸಿಗೆ ಹಾಕಿ ರುಬ್ಬಿಡ್ತೀವಿ ನಾವು
ಹಾ
ಕೊಂಡು. ಮಸಾಲೆ ತರ ಮಾಡ್ಕೊಂಡು ಬಿಡ್ತವಿ ಸೊ ಅವ್ರಿಗೆ ಎತ್ತಿಡೋಕ ಬರಲ್ವಲ್ಲ ಸೊಪ್ಪು ಹೋದ್ನೆೆಲ್ಲ ಕ್ಯಾರೆಟ್ ಇಲ್ಲ ಕ್ಯಾರೆಟ್ ಮಿಕ್ಸ್ ಆಗ್ತಲ್ಲ ಹಾ ಕ್ಯಾರೆಟ್ ತಿಂತಾರೆ ಉದಿದ ತರಕಾರಿ ಎಲ್ಲ ತಿನ್ನಲ್ವಲ್ಲ ಈರುಳ್ಳಿ ಬಿಟ್ರೂಟು ಇಂಥ ವಳ ತಿನ್ನಲ್ಲಲ್ಲ ಸೊ ಅದ್ನ ರೊ ಕೊಂಡು
ಹಾ ಟೀಚರ್ ಹೋಗ್ತೀರ?
ಹಾ ಅಕ್ಕ
ಬೀಟ್ರೋಟು ರುಬ್ತೀರಾ?
ಬೀಟ್ರೂಟ್ರು ಹಂಗೆ ರುಬ್ಬಲ್ಲ ಸಣ್ಣದಾಗಿ ಸ್ಲೈಸ್ ಮಾಡ್ತವ್ ಅದನ್ನ.
ಹಾ ಹಾ ಹಾ ಹಾ ಬಾಳ ಒಳ್ಳೇದ ಅದು ಬೀಟ್ರೂಟ್ ಇನ್ನೊಂದ ಏನಪ್ಪಾ ಅಂತಂದ್ರೆ ಅದ ಏನೇ ಮಾಡಿದ್ರುನು ಅದ ಕಲರ್ ಮಾತ್ರ ಬಿಟ್ಟ ಏನೋ ತೋರ್ಸಲ್ಲ ಅದು ಎಂತ ಮಸಾಲನಾದ್ರೂ ಹಾಕ್ ಕು ಅದ್ ಕಲರ್ ಏನ್ ಬರೋದು ರೆಡ್ ಕಲರೇ ಬರೋದು.
ಅದೇ ಕಲರೆ ಬರದು ಅದೇ ಕಲರ್ ಸಂಬಂಧ ನಮ್ಮಲ್ಲಿ ತಿನ್ನೋದಕ್ಕೆ ಸ್ವಲ್ಪ ಇದನ್ ಮಾಡ್ ಹಿಂಜರಿತಾರೆ. ಅದಕ್ಕೆ ಅದನ್ನ ಹಾ ಹ ಬ್ಲಡ್ ಇನ್ಕ್ರೂಮೆಂಟ್ ಆಗತ್ತಕ್ಕ ಹಂಗಾ ಅದನ್ನು ಜಾಸ್ತಿ ತಿನ್ನಿಲ್ಲ ಅಂದ್ರೆ ಮತ್ತೆ ಅದನ್ನು ಸ್ಲೈಸ್ ಮಾಡಿ ಹಾಕಿರ್ತೀವಿ.
ಹಾ ಬಟ್ ನಮ್ ನಮ್ಮ ಸೈಡ್ ಸ್ಲೈಸ್ ಹ ಸ್ಲೈಸ್ ತರ ತಿನ್ನಲ್ಲ ನಾವೇನ್ ಮಾಡ್ಬಿಡ್ತಿವಿ ಅದು ಹೆಚ್ಚ ತಾನ ಹೆಚ್ಚಿ ಮಾಡಿದಾಗ್ಲೂನು ಖಂಡ ಖಂಡ ಇರುತ್ತಲ್ಲ ಒಂದೊಂದ್ ಕಡೆ ಬೆಂದಿರುತ್ತೆ ಬೆಂದಿರಲ್ಲ ಒನ್ನೊ ಕಡೆ ಮಸಾಲೆ ಆತ್ತರತ್ತೆ ಅದಕ್ಕೇನ್ ಮಾಡ್ಬಿಡ್ತಿವ್
ಇಲ್ಲ ತುರಿಯಲ್ಲ ಚಿಕ್ಕದಾಗಿ ಸ್ಲೈಸ್ ಮಾಡ್ತೀವಿ. ಸೈಸ್ ಮಾಡ್ಕೊಂಡು ಅದನ್ನ ಮೆತ್ತೆ
ಹ್ಮ ತುರ್ತಿ ಇರ್ತಿವಿ ಫ್ರೆಶ್ ಬೀಟ್ರೋಟ್ ಇರ್ತಲ್ಲಾ ಅದು ತುರ್ದು ಮಾಡ್ಕೋಬೇಕ ಪ್ಪಿ ಬಹಳ ಟೇಸ್ಟ್ ಇರುತ್ತೆ ಏ ಇದು ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇವು ಆಮೇಲೆ ಈರುಳ್ಳಿ ಮೆಣಸಿಕಾಯಿ, ಒಗ್ಗರ್ಣಿ ಕೊಟ್ಬಿಟ್ಟು ಆಮೇಲೆ ಕ್ಯಾರೆಟ್ ಏನ್ ತುರ್ದ್ ಇರ್ತೀವಲ್ಲ ಅದನ್ನ ಹಾಕಿ ಉಪ್ಪು ಅರಶಿನ ಏನಿರುತ್ತೆ ಅದನ್ನ ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ಗೆ ಕೊತ್ತಂಬರಿ ಕೊಬ್ಬರಿ ತುರಿ ಬಾಳ ಚೆನ್ನಾಗ ಅನ್ಸುತ್ತ ನೋಡ್ಪಲ್ಲೆ.
ತಲಕ್ಕ.
ಹಾ ಹೆಲ್ದಿನೇ ಇರು ತ್ತೆ ಚೆನ್ನಾಗು ಇರುತ್ತೆ ಹ ಕೊಬರಿ ಆಲ್ಮೋಸ್ಟ್ ಹಾ ನಮ್ದು ಕೊಬ್ಬರಿ ಕಡಿಮೆನೆ ಬಟ್ ಕೊಬರಿ ಇಲ್ ಇದಂಗ ಏನೋ ಐಟಮ್ಸ್ ಮಾಡಕು ಬರಲ್ಲ ನಮಿಗ್ ಹ್ಮ್.
ಹೌದು ಅದು ನಿಮ್ಗೆ ಅಭ್ಯಾಸ ಆಗ್ಬಿಡ್ರ್ ಕಲ ಹಂಗಾಗಿ ನೀವು ಮಾಡ್ತಿರೋದು ನಮ್ಮಲ್ಲಿ ಕೊಡ್
ಕೆ ಬೇಕು
ಹಾ
ಮಸಾಲೆಗ್ ಬೇಕೇ ಬೇಕು ಯಾಕಂದ್ರೆ ಅದ್ ಈಗ ಕಾಳಿನ ಸಾರು ಮಾಡ್ತೀವಿ ಆಮೇಲೆ ಇನ್ನೊಂದ ಏನಾದ್ರು ಅಡ್ಗೆ ಮಸಾಲೆ ಸಾರು ಮಾಡ್ಬೇಕಾದ್ರೆ ಕಾಯಿ ಬೇಕೇ ಬೇಕಲ್ಲ ತೆಂಗಿನಕಾಯಿ ಇಲ್ದಂಗೆ ಪಲಾವ್ ಮಾಡ್ಬೋದು ಪಲಾವಿಗೇನ ಕೊಬ್ಬರಿ ಯೂಸ್ ಮಾಡಲ್ಲ ಬಟ್ ಸಾಂಬಾರ್ ಹುಳ್ಗಿ ಆಮೇಲೆ ಇನ್ನೊಂದ ಏನಾದ್ರು ಹುಳ್ಗಾಯಿ ಪಲ್ಯ ಹರಿಕಾಯಿ ಪಲ್ಯ ಈ ತರ ಏನಾದ್ರು ಮಾಡ್ತೀವಲ್ಲಾ ಆ ಪಲ್ಯಗಳು ಮಾಡ್ಬೇಕಾ ದ್ರೆ ಸ್ವಲ್ಪ ಕೊಬ್ರಿ ಯೂಸ್ ಮಾಡ್ತೇವು ಸ್ವಲ್ ತ್ತೆ ಮತ್ತೆ ಬಾಳಾನೂ ಅಲ್ಲ
ನಾವ್ ಕೊಬ್ರನ ಯೂಸ್ ಮಾಡಲ್ಲ ಕ ನಾವು ಯಾವ್ದಕ ಒಂದ ಕೊಬ್ರಿ ಯೂಸ್ ಮಾಡ್ತಿವಿ ಚಟ್ನಿಗೆ ಈ ತರಕ್ಕೆಲ್ಲಾ ಕೊಬ್ರಿ ಯೂಸ್ ಮಾಡ್ತೀವಿ ಎಲ್ಲಾ ಐಟಮ್ಸು ಕೊಬ್ರಿ ಯೂಸ್ ಮಾಡೋದಿಲ್ಲ
ಒಗ್ಗರಣೆ ಮತ್ತೆ ಪಲಾವು ಅಂತವು ಕೆ ಅಲ್ಲ ಹ ನಿಮ್ಮಲ್ಲಿ ಸಾರುಗಳು ಜಾಸ್ತಿನ ಒಗ್ಗಣೆಗಳು ಜಾಸ್ತಿನ
ನಮ್ಮಲ್ಲಿ ಸಾಂಬಾರ್ ಜಾಸ್ತಿ ಅಕ ಸಾಂಬಾರ್ ಒಗ್ಗರಣೆ ಮಾಡ್ತಿರ್ತ ತಾರೆ ಅದು ಬೇಕಂದವ್ರಿಗೆ ಅದ್ದಿನ ತಿಂತಾರೆ ಇದು ಬೇಕು ಅಂದ್ರೆ ಇದು ತಿಂತಾರೆ ಹಂಗೆ ಸಾಂಬಾರಿಗೆ ಕೊಬ್ಬರಿ ಹಾಕ್ತೀವಿ ಹಾ ಬೆಳೆಸಾರು ಮಾಡ್ತೇವಕ್ಕ ಬೆಳೆಸಾರ ಮಸಾಲೆ ಸ ಸಾರು ಇವಕ್ಕೆಲ್ಲ ಮಸಾಲೆ ಸಾಂಬಾರ್ಗೆ ಕೊಬ್ಬರಿ ಯೂಸ್ ಮಾಡ್ತವಿ ಬೆೇಳೆ ಸಾಂಬಾರ್ ಯೂಸ್ ಮಾಡಲ್ಲ ಕೆಲವೊಂದು ಕಷ್ ಯೂಸ್ ಮಾಡ್ತೀವಿ
ಹಾ ಮತ್ತೆ ಹೆಸರು ಕಾಳ ಸಾರು ಈ ತರದೆಲ್ಲ ಮಾಡ
ಕ ಆದ್ ನಮ್ಮ ಮನೇಲಿ ತಿನ್ನಲ್ಲ ಅಂತ ಅ ಪಲ್ಯ ಮಾಡ್ತಾರೆ ಸಾಂಬಾರ್ ಮಾಡಲ್ಲ ಸಾರುಲ್ಲ ಮಾಡದು ಬೇಳೆ ಸಾರುನು ನಮ್ಮಲ್ಲಿ ಜಾಸ್ತಿ ಬೆೇಳೆ ಸಾರು ಮಸ್ ಸಲ ಸಾರು ಹಾಗಾಗಿ ಅವೆರಡೆ ಮಾಡ್ತಾರೆ ಹೆಸರು ಕಳಿದ್ರ ಅದನ್ನ